ಹಲೋ
ಹಲೋ ಮಲ್ಲಿಕಾರ್ಜುನ್ ಕ ಡ್ಯಾಡಿ ಅಲೋ ಕೇಳತಾರೆ ಮಲ್ಲಿಕಾರ್ಜುನ್ ಕಡ್ಡಾಡಿ
ಹಾ ಕೇಳಸ್ತದರಿ ಕೇಳಸ್ತರಿ ಏನದ ರೀ ಶರಣೋರ
ಏನಲ್ಲ ನೋಡ್ರಿ ಸುಮ್ ಕೂತಿದ್ದ ನೋಡ್ರಿ ಸಮ್
ಹ್ಮ್ ಏನ್ ಆರಾಮಿರಲ್ರಿ ಅಂದ್ರಿ ಎಲ್ಲಾ
ಆರಾಮ್ ನೋಡ್ರಿ ನಿಮ್ದ್ ನಿಮ್ ದಯದಿಂದ ಅರಾಮದೇನ್ರಿ
ಹಂಗ್ಯಾಕತ್ರಿ ನೀವ್ ದೊಡ್ ಹರಿ್ಯರಿ ನಿಮಕ ನಾವ್ ಸಣ್ಣವ್ರಿ ಅ ನಾವ್ ಇರ್ತೀವ್ರಿ ಎಂತ ನಾವ ಇರ್ತವ್ರಿ
ನೀವೇ ರೀ ನಮ್ಗೆಲ್ಲಾ ದಾರಿ ದೀಪ ಹಾಗಗೇತಿರಿ ನೋಡ್ರಿ ನಿಮದ್ರಿ
ಊಟ ಮಾಡ್ರಲ್ಲ
ಹಾಗೇತ್ ಆಗೇತ್ತರಿ ನಿಮ್ದರಿ
ನಮ್ದು ಹಾಗ್ಯದ ನೋಡ್ರಿ ಊಟ
ಹ್ಮ್ ಏನ್ ಮಾಡಿರ ಊಟಕ್ಕ
ನಾವವು ಊಟಕ್ಕ ಇದು ಮಾಡವ್ರಿ ಚಪಾತಿ ಪಲ್ಲ ಅನ್ನ ಸಾರಾ
ಹಾ ಹಾ ಹಾ ಅಂದ್ರರು ಜೋರ ಐತ್ ಊಟ ಮಾಡತ
ಹಾ ಜೋರ ಏನಿಲ್ರರಿ ಸುಮ ಅಷ್ಟೇ ಒಂದ್ ಲೆಕ್ಕಕ್ಕ ಆದ್ರಿ
ಹ್ಮ್ ಹ್ಮ್
ಹ್ಮ್
ಏನ್ ಎನ್ನಡಸೀರ ಮತ್ತ
ಏನ್ ಏನ್ ಇಲ್ರಿ ಸುಮ್ಮ ಇದೇ ತಿನ್ನೋದು ಹಣದು ತೊಂದ್ರ ಅದು ಓದದು ಬರಿೋದು ಚ ತಿರುಗಡದು ಇದೇ ಮಾಡ್ತೀವ್ರಿ
ಆ ನೀರ್ ನೀರ ನೀ ನೀ ಬ ನೀ ನೀರ ಹ
ಹಲೋ ನೀವೇನ್ ನಡ್ಸರಿ ಮತ್ತ ತ್ತ
ಹ
ಯಾಕ ಕೇಳದ ಕೇಳಲಗದಲ್ರಿ
ಈಗ ನೋಡ್ರಿ ಈಗ ಪೇಪರ್ ಈಗ ಪೇಪರ್
ಹಾ ಈಗ್ ಕೇಳ್ತದ
ಹಾ ಹ ಮತ್ತೆ ನಡ್ಸೀರ
ಹಾ ಕಳ್ತನೆ ಕಳ್ತಾರೆ ಊ ಎಲ್ಲಿದ್ದೀರಿ ನೀವು ಇವಾಗ ಇವಾಗ ಎಲ್ಲಿದರ ನೀವೀಗ ಹೌದ್ರೆ ಮತ್ತೇಏನ್ ಓದೋದು ಮಾಡದು ಮಾಡ್ರಿ ಏನ್ ಇಲ್ರರಿ ಎಲ್ಲಿರರಿ ಓದೋದ ಏನ
ಏನ್ಲ್ರಿ ಸುಮ್ಮ ಉಡ ಉಡಾಳಗ್ ಬಿದ್ರೀ ಉಡಾಳಿಗೆ
ಹೌದ್ರಾ
ಉಡಾತನ ಬಿದ್ದಾರೆಾರೆ ಉಡಾಳನಕ್ಕೆಲ್ ಸ್ವಪ ನಿಮ ಕೂ ಓದತಿದಿದ್ದಾರೆ ಕಂಡ್ ಬಿಟ್ಟ ಏ ಸ್ಲ್ ನೀವುವಲ್ಪ ಟ್ಯಾಲೆಂಟೆಡ್ ಮಂದಿ ಅಲ್ರರಿ
ಹೌದೌದ್ರೀ ಪದವಿ ಪೂರ್ವ ಮಾಡ್ರಿರಿ ಏನ್ರೀ ಪದವಿ ಪೂರ್ವ ಮಾಡ್ರಿ ಪದವ ಪೂರ್ವ ಮಾಡ್ರ ಅಂದಂಗ ಆಯ್ತು ಏ ಉಂಡಾಡಿ ಉಂಡಣ ಬಾಳ ಡೇಂಜರ್ ರ ಮ್ಮ
ಹಾ ರೀ ಆ ಗುಂಡಾಡಿ ಗುಂಡ ಊರಿಗ ಹೋಗ್ಯಾನರೀ
ಯದಕ್ರೀ ಏನದಂತ್ತ್ರ ಊರಾಗ ಈಗ
ಊರಾಗ ಅವ್ರ ಪೂರಿ ಹೀನ ಕರ್ದಾಡ್ರಿ
ಹೌದಾ
ಹಾ ರೀ ಹುಡುಗರು ಬಾ ಕಾಡ್ರಿ ನಿಮ್ಮ್ ಅಪ್ಪನಸರ್ತಿ ಯತಾರ ಹುಡುಗುರ್ ಇಲ್ಲಿ
ಆಯ್ತ ಇತಾರೀ ಅವ್ರ ಎಲ್ಲ ಬಾಳ ಇದಾರ ಅವರು ಹುಡುಗರು
ಬಾಳಡೇಜರೋಡುಗೂ ಮಾಪನ ಸರ್ಕಾ ಕಲಯಾ ನೋಡ ದೋಡ ಹೋದರ ಅಂಡಿ ಇಳಮಕ್ಕು ಬಿಮಕ್ಕು
ಯಾರೀ ಅವರು ಯಾರು
ಹಂಗೆ ಬರ್ತಾರೀ ಮತ್ತೆ ಹೆಸರು ಹೇಳಿದ್ರೆ ಕಾಂಟ್ರವರ್ಸಿ ಆಗ್ತರಿ ಬ್ಯಾಡ್ರಿ. ಹಾ ದನ್ನಕ್ಕೂ ಬಿಡಂಗ್ ಬಿಡ್ತಿರು ನೀವು ದನ್ನ ಬಿಡಂಗ್ ಬಿಡ್ತಿರಿ ಬ್ಯಾಡ್ ಬಿಡ್ರಿ ಅದಾನ್. ಇಲ್ರೀ ಎಲ್ಲಾಗ ಇಲ್ಲಿನ್ ಹುಡುಗುರು ಎಲ್ಲಾ ಇಲ್ಲಿನ ಹುಡುಗರು ಎಲ್ಲಾ ಬರಿ. ಕಾರ್ಯ ಆಪ್ ಮನುಷ್ಯ ನೋಡ್ರಿ.
ಏ ಎಲ್ಲ ಸುಮನೆ ನಡಸಾರ ಕರೆದು ಅದು ಏನೋ ಯಾಪ್ ಚಲೋ ಆದಂತ್ರಿ.
ಅದ್ ಬಿಟ್ರಿ ಯಾರು ಬಗ್ಗೆ ಮಾತಾಡಬೇಡ್ತಂತ್ರಿ ಮತ್ ಇಗ ಏನೋ ಹೇಳ್ಬೇಕಂತಿದ್ರಿ ಬಾಳ ಮನಸಿಗೆ ಹತ್ರಿ. ಅದ ಈಗ ಒಬ್ಬೊಬ ಬಂದ್ ಹೋದ್ರ ಹೋದ್ರರೀ
ಇರ್ಲ್ಲಿತೋರಿ.
ನೀವ್ ಹೆಂಗಿದಿರಿ ಜೀವಂತ ಇದ್ದೀರಿ ಅಲ್ಲಿ ಬೊಬ್ರು ರಾಜೀ ತ್ತೆಗೆಯಾಕತ್ತೀರಿ.
ಇಂತ ದೇವರು ಸ್ವಲ್ಪ ಸರಿ ಪ ಕ್ಲಿಯರ್ ಅಂತರ.
ಹೌದು ಹೌದ್ರೀ ಹೌದ್ರಿ ಹಾಗೆ ಕೊಡಬೇಡ್ರಿ ಅಟ ಸಲಿಯಿ ಕೆಲ್ವೆ ಬಂದ್ ಕುದುರ್ತರೀ. ಮತ್ತೆ ಏನಂತರೆ ಮತ್ತೊಂದು ಕಡೆ ಹಾಳು ಚೋಳು ಸಿಕ್ತಾರೆ. ಹಲೋ ರೀ
ದೈವಸ್ತ್ರ ಅಂತಾದ್ರಿ ಒಂದು.
ಹಾ ಹಾ ಹಾ ಜೀವಶಾಸ್ತ್ರ ಹಾ.
ಜೀವಶಾಸ್ತ್ರ ಅಲ್ರರಿ ಅದು. ಕೀಟಶಾಸ್ತ್ರ ಅಂತಾದ್ರೀ ಕೀಟಶಾಸ್ತ್ರ.
ಹಾ
ಕೀಟಶಾಸ್ತ್ರದಾಗ ಎಲ್ಲಾ ಎಲ್ಲ ತರ ಹುಳ ಸಿಗತವ್ರೀ.
ಹೊ ಹಾ
ಚೇಳು ಸಿಗತವ್ರೀ ಹಾವು ಸಿಗತದ್ರಿ.
ಹು ರೀ, ಹೊ ಮಾಸ್ತರಾ ಕಪ್ಪಿ ಯಾ ಕಪ್ಪಿ ಹಿಡಿದು ಬರಿ ಕಪ್ಪಿ ಪ್ರಿಯಾ ಗುಂಡುಗ್ಬರಿ.
ಅದೊಂದು ತಪ್ಪಲೆ, ಇಡ ಬೇಕ್ರಿ ಕಪ್ಪಿ ಇಡ್ಬೇಕು. ಎಲ್ಲ ಇರಬೇಕು.
ಬಾರಿಷ್ಟ್ ಸೂಜು ಮಾಡಕಂತ್ ನೋಡ್ರಿ ಈಗ.
ವಿನಾಯಕ
ವಿನಾಯಕ ಭಾರಿಷ್ಟ್.
ಏನ್ ಮಾಡುತ್ತಂತ್ರಿ ವಿನಾಯಕು.
ಲಿನು
ಹುಬ್ ಹಾರುಸ್ತೆನ್ರಿ ಹುಬ್ಬು.
ಮಾತಾಡ್ಕೊತ್ರಿ ಹೇಳಪ್ಅಂದ್ರಿ ಹುಬ್ಬ ತಗಂಡಗೂ ಹುಬ್ಬ್ ಗರ್.
ಮತ್ತಪ್ಪ ಹುಬ್ಬು ಕಾಟರ್ ಹ ಹಾ ಹ ಹುಬ್ಬ ಕಾಟರ್. ಜೋರು ಐತ್ರೀ ಅದು ಹಿಡುಕ್ಪಯ್. ಹಾ ನೋಡಿಲ್ಲಿ ಭತ್ತ ಬೆಳಿತರೆ.
ಹಾ ರೀ
ಬತ್ತರಿ ಬತ್ತ. ಭತ್ತಾ, ಜ್ವಳ, ಜ್ವಾಳ, ಗೋದಿ. ಹತ್ತಿ ತೊಗರಿ. ಗುಂಡಲ್ ಕಾಯಿ ಗಿಡ ಬೆಳಿತಾರೆ, ಗುಂಡಲ್ ಕಾಯಿ ಗಿಡ, ಗುಂಡಲ್ ಕಾಯಿ ಗಿಡ.
ಇರ್ತಾವ್ರಿ ಅವು.
ಹ್ಮ್ ಅದು ಮಾತ್ರ ಬಾಳ್ ಬೆಳತರಿ ಇಲ್ಲ ಅಂತ ಕಂಡೋಗಕ್ ಬಿ ಗುಂಡಲ್ ಕೈ ಗಿಡನೆ ಮೇನ್ರಿ ನಮ್ಮಂತೆ.
ಕರಿ ತರಕಾರಿ.
ತರ್ಕಾರಿ ಅನಕ್ಕ ಏನಲ್ರಿ ಇಲ್ಲಿ ಇಲ್ಲಿ ತರಕಾರಿ ಸಿಗಲ್ರಿ.
ಹ್ಮ್ .
ಏನ್ರಿ. ಅಲೋ ನಿಮ್ದ್ ಕೇಳಲ ಇದ್ರಿ ಅವವ್ ಚಲೋತ್ನಾಗ ನೋ್ರಿ ಸ್ವಲ್ಪ ಎಲ್ಲರ್. ಚೊಲೋ ಇದಲ್ ಬನ್ ಹಣ್ಣ ಗುಂಡಲ ಅಂಡ್ರಿ.
ಗುಂಡಾಳನ್ರಿ.
ಗುಂಡಲನ್ ಗುಂಡಲನ್.
ಹಾ ಗುಂಡ್ರನ್ನ ಸೀತವನಂಗಾಯ್ತ್ರಿರಿ ನಿಂಬಲ್ಲಿ.
ಹಾ. ಹ ಆ್ ಫೇಮಸ್ ಅದ್ರೀ ಇಲ್ಲಿ ಗುಂಡಲ್ಕಾಯಿ ಗಿಡದ ಹಣ್ಣಂದು ಬಾಳ ಫೇಮಸ್ ಅದ್ರೀ. ಬಾಳ್ ಅಂದ್ರ. ಜನಪ್ರ ಜನಪ್ರತಿದಿನಿ ಎಲ್ಲರೂ ಬರೀ ಗುಂಡಲ್ ಕೈ ಗಿಡ ಗುಂಡಲ್ ಕೈ ಗಿಡ. ಕುಂಡಲ್ ಕಾಯಣ್ಣ ಓಬರ್ತದೆ ಕ ಕುಂಡಲ್ ಕಾಯ್ಣ ಓಬರ್ತದ ಅಂದ ಅತ್ರ ಬೇರೆ. ಎಲ್ಲಾರ ಬರಿ ಅದೇ ರಿ. ಎಲ್ಲಿದ್ರೆ ಸ್ವಲ್ಪ ಕೇಳದ ಅ ಅವಾಜ ನಿಮ್ದು. ಹಲೋ
ಹಾ ಗುಂಡ
ಹೌದ್ರಿ ಹೌದ ಬಾಳ ಮಂದಿ ಕೇಳನ ರಿ ಬಾಳ ಫೇಮಸ್ ಅದ್ರದು. ಹ ಬಳ ಮಂದಿ ಹೇಳರಿ ಹಿಂಗೆ. ಗುಡ್ಡಲ್ ಕೈಗಡೆ ಹೆಂಗದ ಗುಡ್ಡಲ್ ಕೈಗಡೆ ಹೆಂಗದ. ಕೂಡಲ್ ಕೈ ಕಡಂಗದ ಅಲ್ಲದಾ ಯಂಗದ ಅಲ್ಲದ ಯಾ. ಮತ್ತ ಏನಲ್ ನೋಡ್ರಿ ನೀವೇ ಹೇಳ್ಬೇಕ ಸ್ವಲ್ಪ. ನೀವೇ ಹೇಳ್ಬೇಕ್ರಿ ಸ್ವಲ್ಪ ಮನುಷ್ಯ ನೀವೇ ಸ್ವಲ್ಪ ಎಲ್ಲಾರ್ ಕ್ಕಿಂತ. ಹ್ಮ.
ಹಾ ನಿಮ್ ಬರಿ ಖಂಡೇಶ ನಾವ್ ಹೆನ್ರಿ ಖಂಡೇಶ ಮಲ್ಲಿಕಾರ್ಜುನ್ ಗದ್ದ. ದಡ.
ಹಾ. ಕಂಡೆ ಕುಲುಮ ಮಲ್ಲಿಕೃನ್ ಗಡ್ಡಾಡಿ ಅವರೆಲ್ಲರು. ಅದೇ ಅದ ಅದೇನ್ ಗೊತ್ರೀ ನಿಮ್ ಗ. ಹಾ ಹಾ ಹ ಜಗ್ಯ ಹ ಗತಾನ ಗೌತಾನ. ಹ.
ಅವ್ರೆಲ್ಲಾ ನಮ್ ಕಾಸ ಚಡ್ಡಿ ದೋಸ್ತ್ ಅವ ಜಗನ್ನಾಥ್.
ಹಾಗೆ ಹಾ ಜೈ ಜಗನ್ನಾಥ್ ಅವೌದ್ರಿ.
ಹಾ ಜಗನ್ನ್ನಥ.
ಶಣೆಯಲ್ಲಿ ಶಣೆ.
ಎಲ್ಲಾರೂ ಪುರಾ ಕ್ಲೋಸ್ರು ರಿ. ಶಾಣೆ ಪಂಚಾಯ್ತಿ ಮೆಂಬರ್ ಪೂರಾ ಕ್ಲೋಸ್ ರಿ ಅವ ನವು ಎಲ್ಲ. ಶಾಣೆ ಅಲ್ಲಾ ಪಂಚಾಯತಿ ಮೆಂಬರ್ ನೆ ಅಧ್ಯಕ್ಷ ಪೂರಾ. ಹಾ ಗುಂಡೆ ಅಂತ ಹವಾದ್ರಿ ಅಲ್ಲಿ ನೋಡ್ದದಲ್ಲಿ ಬಂದಲ್ಲಿ.
ಹೌ ಇ ರೀ ಅದ ಏನೋ ಹೇಳ್ಬೇಕಾಗತದೆ. ಅವ್ರ ಬಾಸ್ದ್ರಿ ಅವ್ರ ಬಾಸ್ದೇ ಬಿಟ್ರಲ್ರಿ.
ಸರ್ ಆರ್ ಅವರು ಮಾತ್ತ.
ಶ್ರೀಕಾಂತ ಬಸ್ ಶ್ರೀಕಾತ್ ಬಸ್ ರ.
ಅ
ಹ ರೀ ಹಂಗ್ರ ರೀ.
ಹಾ ಶ್ರೀಕಂ. ಕನ್ ಬಾಸ ಅವರು ಸರ್ ಅದ
ನಿಮ್ದ್ ಅವಾಜ್ ಕೇಳಲ್ಲ ಅದ್ ನೋಡ್ರಿ ಅವಾಜ್ ಕೇಳಲ್ಲ.
ಫೇಲ್ ಮಾಡಿಡಂಗರೀ ರ
ಸ್ವಲ್ ಇ ಮ್ಯಾಗ ಬರಿ ಮ್ಯಾಗ ಬರಿ ಸ್ಲ್ಪ ಪಾವಸ್ ಕೇಳಲ್ಲೇ ಇದ್ರಿ ನೆಟ್ವರ್ಕ್ ಇದ್ದಲ್ಲಿ ಬರರಿ ಸ್ವಲ್ಪ
ಹಾ ಸ
ಸ್ವಲ್ಪ ಯ ಬರ್ರಿ ಈ ಕಡ ಹಾ ಈ ಕಡತದ ನೋಡ್ರಿ
ಹಾ ಕೇಳ್ತದ್ರಿ ಅವಾಗವಾಗ ಒಂದ್ ಸ್ವಲ್ಪ ಅಪ್ಪ ಇದನ್ನು ಮಾಡ್ತಾರೆ ಆಗಾವ್ ಆಗವ್ ಆಗಾವ್
ಹೌದ್ರಿ
ಅದ್ರಾಗ ನಮ ಹ ಸೊಪ್ಸರ್ಲ್ರರಿ ಶ್ರೀಕಂತ್ ಅವ್ರ ಮತ್ತ ಮಾಡಳರು
ಶಿರಿ ಶಿರ್ಕ್ಯ ಶಿರ್ಕ್ಯ್ ಹ್ಮ್ ಮತ್ತೆನ್ ಅಡಸರ
ಹ ಊಟ ಪಾಠ ಎಲ್ಲ ಮಿಂಗ ಆಯತ್ರಿ ನಿ ಎಲ್ಲಾ ಮನೆ ಆರಾಮರಿ ನಿಲ್ಲ
ಹಾಗಗೇತ್ರ ಆಗೇತ್ರ ಆರಾಮ್ ಅದೀ ಎಂತಲ್ರಿ ನಮ್ಗೆಲ್ಲಿ ಯಾಂತಲ್ರಿ ನಮ್ಗೆಲ್ಲಂತ ನೀವು ಇಲ್ರಿ ಎಲ್ರಿ ಎಲ್ರಿ ನಮ್ ನಾ ಮದ್ವೆೆಗಲ್ರಿ
ಹೌದ್ರಾ ಮದ್ವೇ ಆಗಿಲ್ಲ ಅಂದಂಗಗೆಯತ್ ರೀ ಹಂಬದ ಏನು ಲಗ್ನ ಆಗದನ್ ಕಳ್ಪಟ್ಟೆ
ಇಲ್ಲ ಇಲ್ಲಿ ನಾ ಹೇಗೇನ್ ರೀ
ಹೌದ್ರಾ
ಹ ಹಾ ಹಾ ಮತ್ತತ್ ರರಿ ಏನೋ ಹೇಳ್ಬೇಕಂತಿದ್ದೇ ನಿಮ್ಗ ಇದು ಅಂದ್ರೆ ನಿಮ್ ಕಡೆ ಊಟಕ್ಕೆ ಊಟಕ್ಕೆ ಚೊಲೋ ಬಡ್ತಾರೀ ನಿಮ್ ಕಡೆ
ಹಾ ಚಲೋ ಕೊಡ್ತಾರೀ ಅಷ್ಟೇ ಒಂದ್ ಲೆಕ್ಕಕ್ಕ ಅದ ಊಟ ಹೋಗಲ್ಲಗದ್ರಿ ನಮ್ಗ ನಮ್ ಸೈಡ್ ತಿನ್ನೋದೇ ಬೇರೆ ಇಲ್ ತಿನ್ನೋದೇ ಬೇರೆ ಆಗಲ್ರರಿ
ಹ್ಮ್ ಹೌದ್ರ ಹೌದು ಹಾ ಹಾ ಸರಿ ನೋಡ್ರಿ ಹಂಗೆ ಅಡ್ಜಸ್ಟ್ ಮಾಡ್ಕೋುದು
ಅದೇ ಏನನ ಮಾಡ್ದ್ರ ಕಅಂದ್ರ ಮಾಡ್ಬೇಕಲ್ರರಿ ಅಡ್ಜಸ್ಟ್ ಅದೇ ಮಾಡ್ಕೊಳ್ಬೇಕತ್ತವರಿ
ಹ್ಮ್
ಹ್ಮ್
ನೋಡ್ರಿ ಮತ್ ಚಲೋ ಇರರಿ ಮತ್ತತ್ ಅರಾಮೇರಿ ಆಯ್ತಾರ ಆಮೇಲೆ ಅಸ್ತಿಂತರ ನಿ ಮಮಗ
ಆಯ್ತ ಆಯ್ತು ಹ
ಹ್ಮ